ಹಲೋ ಹೇಳ್ರಿ ಏನ್ ಮಾಡಕತ್ರಿ
ಒಂದ್ ಕಟ್ಟ ಪ್ರತ ಹನ ಕೇಳ ಏನ್ ಏನಿಲ್ಲ ಅಡಗೆ ಮಾಡ್ಬೇಕು
ಹ್ಮ್
ಆ ಏನೋ ಅದೇನೋ ಬ ಕಾಲ್ ಕುದಿಯಕ ಇಟ್ಟ ಬಂದ
ಏನು ಪೂಜಾಕಿಟ್ ಬಂದ್ಯಾ ಜೋ
ಕ
ಹಲೋ
ಬೇರೆ ಕಾಳು ಬೇರೆ ಕಾಳು ಬೇಳೆ ಯಾಳು ಕುದಿಯಕ ಇಟ್ ಬಂದೀನಿ
ಮತ್ತ್ ನಾಳೆ ಬರ್ತೇವಿ ಏನ್ ಮಾಡ್ತರ,
ಒಂದ್ ಕೋಳಿ ಹೋಯ್ತನಿ ಅಂತ,
ನಾಳೆ ಬರ್ತೀವಿ ಏನ್ ಮಾಡ್ತರ ಅಂದೆ,
ಅದೇ ಕೋಳಿ ಕೋಳಿ ಕೊಯ್ತನ ಅಂತ
ಭಾಗ್ಯಕ್ಕೆ ಭಾಗ್ಯಕ್ಕೆ ಏನ್ ಮಾಡ್ತ ಭಾಗ್ಯಕ್ಕೆ ಏನ್ ಮಾಡ್ತಾರ.
ಅಕ್ಕಿ ಓದಕೊತ್ ಕುಂತಾಳೆ ಆಮೇಲೆ ಖಾಲಿ ಇದ್ದಾಗ. ಖಾಲಿ ಇದ್ದ ಸ ಕೇಳ್ತೀನಿ. ಹ ಫೋನ್ಂದ ಕಾಲದಾಗ ೋನ್ ಲ ಚತ ನೀ
ಹಲೋ
ಕೆಲಸಲ್ಲಗದಾ ಕಸಲ್ಲಗತೆನಾ
ಹ್ಮ್ ಹೇಳ
ನೀ ನೆಟ್ವರ್ಕ್ ಇ್ದಲ್ ಬಾ
ನೆಡ್ವರ್ಕ್ ಇದ್ದಲ್ಲಿ ಅಿ ನೀವು
ಮತ್ತ ಅಂದ್ರೂ ಕೆಲಸಲಾಗೈತಲ್ಲಾ. ಹಲೋ ಹಲೋ ಅನಾಕತಿ ನಾಟಕ ಮಾಡ್ತೇ ನ್ ಬೇಕು?
ಏ ಯಾಕ್ ಕೆಲ್ಸದ ನಿನ್ ಮಾತಾಡು
ಮಾತಾಡಕತ್ತಿನಲ್ಲ ಮತ್ತ ಹೇ ಮಾತಾಡ್ ತಿನಲ್ಲೇ ನಿನಗೆ ಕೇಳಸಲಗ್ಯದ ಅನ್ಸುತ್ತ
ಹ್ಮ್ ಕೆಲಸದವು
ನಮಕ್ಕ ಓದಕತ್ತಳ ಆಮೇಲೆ ಹಚ್ತ ತಳ ಅಂದೇ ಏನೇನಾ ಹಲೋ
ಹ್ಮ್ ಹ್ಮ್
ಹ್ಮ್ ಹ್ಮ್
ಹೇಳ ಹೇಳ ಹೇಳ
ಏನೋ ಕತಿ ಹೇಳ್ಬೇಕಂತಂದೆ ಹು ಪುಣ್ಯಕೋಟಿ ಕತಿ ಅದ ಏನೇನ ಕೇಳಿದೆ ನನಗು ಅಟ್ಟೆ ನೆನಪುಬರಲಾಗದ
ಹ
ನಿನ್ನಗೆ ಗೊತ್ತೇನದು
ಏನ್ ಹೇಳು
ಹೇ ಪುಣ್ಯಕೋಟಿ ಕೋಟಿ ಕತೆೆ ಗೊತ್ತಿಲ್ಲ
ಏನು
ಪುಣ್ಯಕೋಟಿ ಕತೆ
ಹಲೋ
ಒಂದ್ ಕತೆ ಐತೆಲ್ಲ ಗೊತ್ತ ತಾನಾ ಹಲೋ ಕೆಳಸಲಾಗದೆನು
ಯದೋ ಯಾವಾಗ
ಅಷ್ಟೇ ಇರು ಒಂದು ನಿಮಿಷ ಅಷ್ಟೇ ಇರು ಒಂದ್ ನಿಮಿಷ
ಹಾ
ಅಷ್ಟೇರಾ ಹೇಳ್ತೀನಿ ಒಂದ್ ನಿಮಿಷ
ಹಾ
ಪುಣ್ಯಕೋಟಿ ಕತೆ
ಹೇಳು ಹೇಳಿದ್ರೆ ಗೊತ್ತಾಗುತ್ತೆ
ಒಂದು ಹುಲಿ ಇರ್ತದ ಒಂದು ಹಸು ಇರ್ತದ
ಹ್ಮ್
ಅಂದ್ರ ಅದು ಆ ಕಥೆದ ಸಾರಾಂಶ ಏನಂದ್ರ ಸತ್ಯ ಮತ್ತ ಪ್ರಾಮಾಣಿಕತೆ ಅದ್ರ ಬಗ್ಗೆ ಆಯ್ತದ ಕನ್ನಡದಾಗ
ಹ್ಮ್ ಹ್ಮ್
ಏನಂದ್ರ ಒಂದ ದಿನ ಒಂದು ಹುಲಿ ಮತ್ತ ಒಂದ್ ಹಸು ಬೇ
ಹ್ಮ್
ಇದು ಏನೂ
ಹ್ಮ ಹ್ಮ ಹ್ಮ್
ಒಂದು ಹಸು ಇರ್ತೈತೆ
ಹ್ಮ್
ಅದ ಎಲ್ಲೋ ಕಾಡ್ನಾಗ ಹೋಗಿ ಸಿಗಿ ಬಿದ್ದ್ ಬಿಟ್ಟಿರ್ತದ ಹುಲಿ ಕಡೆ
ಹ್ಮ್
ಅವಾಗ ಏನ್ತಾಯಿತಿ ಆ ಹುಲಿಗಿ ತಿನ್ಬೇಕಂತ ಆಸೆ ಆತದ
ಆಂ
ಆ ಹುಲಗಿ ಆ ಹಸುನ ತಿನ್ಬೇಕಂತೇಳ ಆಸೆ ಆಗ್ತದ
ಹೌದು
ಹ ಆದ್ರ ಆ ಹಸು ಅದ್ರದ ಪಾಪುನ ಬಿಟ್ಟ ಬಂದಿರ್ತದ
ಹ್ಮ್ ಹ್ಮ್ ಹ್ಮ್
ಅದಕ್ಕ ಅದು ಹಸು ಏನಂತಿ ಕೇಳ್ಕೊತದ ಹುಲಿ ಬಲಿ ನಾನ್ ನನ್ ಪಾಪುಗ ಹಾಲು ಕೊಟ್ಟ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳ್ತವ
ಹ್ಮ್
ಅದಕ್ಕ ಅದು ಹುಲಿ ಏನಂತೇತಿ ಹುಂ ಆಯ್ತು ನಿನ್ನ ಇದಕ್ಕ ಏನು ನಿನ್ನ ಏನದು ತಾಯಿ ಪ್ರೀತಿಗಿನಾ ಒಪ್ಕೊಂಡ ಒಪ್ಕೋತೀನಿ ಆಯ್ತ್ ನೀ ಕೊಟ್ಟ ಬಾ ಅಂತೇಳಿ ಅಂತಯಿತ್ ತದು ಹುಲಿ
ಹ್ಮ್
ಅದಕ್ಕ ಇದು ಅದು ಏನು ಹಸು ಬಂದ ಅದರ ಕರುವಿಗೆ ಹಾಲು ಕೊಟ್ಟು ಮತ್ತ ವಾಪೀಸ್ ಹುಲಿ ಕಡೆ ಹೋಯಿತದ
ಹ್ಮ್
ಆಯ್ತು ಇವಾಗ ನೀನನ್ನ ತಿನ್ಬೋದು ಅಂತೇಳಿ ಹೇಳ್ತದ ಅಂದ್ರ ತಾಯಿ ಏನ್ ಮಾತ ಕೊಟ್ಟಿತ್ತು ಅದ್ರ ಮಾತಿನಂತೆ ಅದ ಹೊಳ್ಳಿ ಏನು ಹುಲಿ ಬಲ್ ಹೋತಾಯಿತೇ ಹಸು
ಹ್ಮ್
ಅಮೇಲ್
ಹ್ಮ್
ಹುಲಿಗೆ ತನ್ನ ತಪ್ಪಿಂದ ಅರುವ ಅರುವರುವಕ್ಯದಿಂದ ಮತ್ತ ಏನು ಆ ಹಸುನ ಬಿಟ್ಬಿಡ್ತೈತಿ ಹೋಗ ನೀನು ನಿನ್ನ ಮಗುವನ್ ಜೊತೆ ಇರು ಅಂತ ಹೇಳಿ
ಹ್ಮ ಹ್ಮ ಹ್ಮ
ಹ್ಮ್ ಹ್ಮ್ ಹ್ಮ್ ಅಷ್ಟೇ ನಾವು ಹಿಂಗೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡ್ಕೋಬೇಕ್ ಜೀವನ್ದಾಗ ಅಂದ್ರೆ ಯಾವ
ಅಂದ್ರೆ ಈ ಈಗ ಈಗಿನ್ ಜ ಎಲ್ಲ ಈಗಿನ್ ಜಗತ್ ಹಂಗಿಲ್ಲ
ಈಗಿನ್ ಜಗತ್ ಹಂಗಿಲ್ಲ ನಾವು. ನಾವ್ ಹಂಗಿರಬಹುದಲ್ಲ
ನಾವಿದ್ರೂ ಈಗಿನ್ ಜಗದ್ದಾಗಿ ಇರೋದಾಗಲ್ಲ
ಇಲ್ಲಿ ಇರೋದಾಗಲ್ಲ ಬಿಡು ಅಂದ್ರೂ ಇರ್ಬೇಕು
ಹಂಗಿದ್ರ ಪೂರಾ ಕಲಾಸ್ ಮಾಡ್ತಾರ
ಮಾಡ್ತಾರ ಅಂದ್ರರು ಒಳ್ಳೆ ಹಾದಿಯೋಳಗೆ ನಡೀಬೇಕಲ್ಲ
ಯಾ ನೀ ಯಾವುದೇ ಹಟ್ದಾಗ ನಡಿ
ಹ್ಮ ಹ್ಮ
ಎಲ್ಲಿದ್ ಆಗ್ಬೇಕ್ ಅಲ್ಲಿದು ಅಗೆ ಆಗ್ತದ್
ಹ್ಮ್ ಇನ್ನ ಒಂದು ಕೆಳ ಏನು ಮೂರ್ಖ ಕಾಗೆ ಮತ್ತು ಜಾಣ ನರಿ ಅಂತೇಳಿ
ಯಾವದು
ಅಂದ್ರ ಒಂದ ಕಾಗೆ ಮತ್ತ ಒಂದು ನರಿ ಇರ್ತದ ನರಿ ಬುದ್ಧಿ ಗೊತ್ತಲ್ಲ
ಹ್ಮ್
ಅದ ಏನ್ ಮಾಡ್ತೇತಿ ನರಿ ಕಾಗಿಗೆ ಫುಲ್ ಉಬ್ಬಿಸ ಬಿಿಡ್ತದ ಹಾ ನೀ ಹಂಗ ಮಾಡು ಹಿಂಗ ಮಾಡು
ಹ್ಮ
ನೀ ಈ ತರ ಕೆಲ್ಸ ಮಾಡಿದ್ದೆ ಅಂದ್ರ ನಿನಗೆ ಇದರಿಂದ ಲಾಭ ಆತದ
ಹ್ಮ
ಹಂಗ ಇದು ಮೂರ್ಖಕ್ಕಾಗಿ ಏನ್ ಮಾಡ್ತದ ಆಯ್ತ ತಾನರಿ ಮತ್ತೆಲ್ಲಾ ನಂಬಿಕೆಯರಿಂದ ಇದಕ್ಕ ಒಂದು ಏನೋ ಊಟ ಸಿಕ್ ಹಕಿರ್ತದ ಕಾಗಿಗ
ಹ್ಮ
ಆಕಿ ಏನ್ ಮಾಡ್ತದ ತನ್ ಬಾಯಿ ಒಳಗಿದ್ದ ಅದು ಊಟ ಬಿಟ್ಟು.
ಹ್ಮ್
ಅಹ ಒಂದ ಏನ ದೊನ್ ಏನೋ ಬೇರೆಯದ ಕಾಸೆಪಟ್ಟು ಕೆರಿಿಂದ ತನ್ನ ಕಡೆ ಇರುವಂಥ ಆಹಾರನ ಬಿಟ್ಟುಬಿಡ್ತದ
ಹ್ಮ್
ಆಮೇಲೆ ಅದು ಆಹಾರ ನರಿ ತಗೊಂಡ್ ಓಡ ಹೋಗ್ಬಿಡ್ತದ,
ಹ್ಮ್
ಅವಾಗ ಕಾಗಿಗ ಏನ್ ಅನಿಸತದೆ ಏ ನಾ ಈ ನರಿ ಮಾತ ಕೇಳ್ಿಕರಿಂದ ನಂದ ನನ್ ಕಡೆ ಇದ್ದ ಆಹಾರ ಬಿಟ್ಬಿಟ್ನಲ ಅಂತೇಳಿ ಆಮೇಲೆ ಅದಕ್ ಗಲ್ಟ್ ಕಡಕ್ ಸ್ಟಾರ್ಟ್ ಆತ ಪತ್ತತಿ
ಹ್ಮ್
ಹಂಗೆ ನಾವು ಬೇರೆದವರ್ ಮಾತ್ ಕೇಳ್ಕೊಂಡು ನ ನಮ್ಮ ನಮ್ತನವನ್ನ ಬಿಟ್ಟಕೊಡ್ಬಾರ್ದು,
ಹೌದಾ
ಹ್ಮ್ ಯಾಕಂದ್ರೆ ಸ್ವಾರ್ಥಿ ಪ್ರಪಂಚ ಇದು ಅದಕ್ಕೆ
ಹ
ಯಾರದರ ಮಾತ ಕೇಳಿ ಮೋಸ ಹೋಗ್ಬಾರ್ದು
ಹ್ಮ್ ಹ್ಮ್
ಹ್ಮ್ ಹ್ಮ್ ಸುಳ್ಳು ಹೊ್ಲಿಿಕಗೆಲ್ಲ ತಲಿ ಏನು ಮರಳ ಆಗ್ಬಾರಡ್ದ್ ನಾವ್
ಹ್ಮ್ ಹ್ಮ್
ಹ್ಮ್ ಹ್ಮ್
ಹಲ್ಲ ನಂಗ ಆಯ್ತು
ನಿನಗ್ ಗೊತ್ತಿಲ್ಲ ಏನ್ ಇಂಂತ ಕತಿಗ ಏನಾರ
ಎಲ್ಲ ಗೊತ್ತ ಏನ ಅವಲ್ಲ ಕತ್ತಿಗಳು ಕತ್ತಿಗಳು ಅಷ್ಟೇ ಚಂದ ಕಳಕ್ ಚೆಂದ ಅವೆಲ್ಲ ಅಲ್ಲಿ ರಿಯಲ್ ೈಫ್ ಅನವ ಮಾಡ್ಕೊಂಡ್ರ ನಡ್ಯಲ್ಲ
ನಡೆಯಲ್ಲೊಬ್ಡು ಅಂದ್ರು ಅನ್ವಯ ಮಾಡ್ಕೋಬೇಕು ಸಮಯಕ್ ಒಂದೊಂದ್ಸತ ಏನಾದ್ರು ಉಪಯೋಗಕ್ ಬರ್ತಾವ
ಅನ್ವಯ ಮಾಡ್ಕೊಂತ ವ್ಯಕ್ತಿಗಳು ನಮ್ ಮುಂದಿದ್ರು ಮಾಡ್ಕೋಬೇಕು
ಹ್ಮ್ ಹ್ಮ್
ನೀನು ಇವನಿಗೆ ಹೋಗಿ ಅಂತ ನ್ಕೋತಿ ಅಂದ್ರ ನಡ ನೀವು
ಹ್ಮ್ ಎಲ್ಲರಿಗೂ ಒಂದು ತರ ಇಕ್ಕಾಗಲ್ಲ
ಅತ
ಹ್ಮ್ ಮತ್ತೆನ್ಕತಿ ಏನಾರ ಗೊತ್ತೇನಂತವು
ನ ಗತಿ ಬಂತಲಿ ಊಟ ಮಾಡ್ಬೇಕು
ಹೊಟ್ಟೆೇಶತ
ಹ್ಮ್
ಹ್ಮ್ ಹ್ಮ್ ಹಂಗ ಊಟ ಮಾಡ ಮತ್ತ
ಹ್ಮ್
ಮಾಡಕತ್ತತೋ ಊಟ ಇಲ್ತದ ಏನ ಎಂಟಾಗ
ಹ್ಮ್
ಈ ಪಂಚ ತಂತ್ರ ಬಗ್ಗೆ ಗೊತ್ತೇನ ಪಂಚತಂತ್ರ ಕಥೆಗಳು ಅಂತೇಳಿ ಚಾಣಕ್ಯನ ಚಾಣಾಕ್ಷತೆ ಏನು ಏನೋ ಓದಿದೆನಾ ಪಂಚತಂತ್ರ ಕತೆೆಗಳಂತೂ ಬರ್ತಿದ್ವಲ ಗೊತ್ತಾನ
ಹ್ಮ್
ಅಂದ್ರೆ ಇವು ನಮ್ ದೇಶದಾಗ ಫುಲ್ ಹಳೆಯ ನೀತಿಕತೆಗಳು
ಹ್ಮ್ ಹ್ಮ್
ಒಬ್ಬ ರಾಜ ಮೂರ್ ಜನ ರಾಜಕುಮಾರಿಗಳು ಅದ ಏನೇನೋ ಐತಿ ಕತಿ ನಂಗು ಅಟ್ ಗೊತ್ತಿಲ್ಲ ಬಿಡು
ಹ್ಮ್
ಅದ್ರಾಗ ಏನೇನೋ ಬರ್ತಾವ ಗೆಳೆಯರನ್ನ ಅಗಲಿಸುವುದಂತೆ ಸ್ನೇಹಿತರನ್ನ ಗಳಿಸುವುದಂತ
ಹ್ಮ್
ಯುದ್ಧ ಶಾಂತಿ
ಹ್ಮ್
ಮತ್ತೇನು ಒಂದೊಂದ್ಸಲ ನಮಗ್ ಸಿಕ್ಕಿದ್ದನ್ನು ನಾವು ಕಳ್ಕೋತೀವಿ
ಹ್ಮ್ ಹ್ಮ್ ಹ್ಮ್
ಮತ್ತೇನು ಯೋಚನೆ ಮಾಡ್ಲರೆ ಕೆಲಸ ಮಾಡ್ತೀವಿ
ಹ್ಮ್ ಹ್ಮ್
ಹ ಇವೆಲ್ಲ ಯವು ಕೆ ಏನಂತಾರ ಪಂಚತಂತ್ರ ಕತೆೆಗಳು ಅಂತಾರ
ಹೌದೇನು
ಹ್ಮ್ ಇದರ ಬಗ್ಗೆ ಇನೊಂದ್ಸತ್ತ ಹೇಳ್ತೀನಿ ಯಾವಾದ್ರ ಇವಾಗ ನಾನು ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕು
ನಾನ್ ಮಾಡಬೇಕು ಈಗ
ಹ್ಮ್ ಹ್ಮ್ ಮಾಡಹಾಗದ್ರಾ ಮಾಡಿ ಮುಕ್ಕೊಂಬಿಡು ಏನ್ ಕೆಲ್ಸ ಇಲ್ಲಲ್ಲ
ಮಾಡಬೇಕು
ಹ್ಮ್ ಹ್ಮ್
ಹೌದು
ನಿನಗಂತೂ ಮಾತು ಮಾಡ್ಬೇಕು ತಿನ್ಬೇಕು ಉಣಬೇಕು ಇಷ್ಟ ಬಿಟ್ರೆ ಮತ್ತೇನ್ ಬರ್ಲನ್
ಹ
ಹಾಂ ಕೆಲ್ಸಕತೈತಿ ಇಲ್ಲಿ ಮಾತಾಡತಾರೆ
ಹ್ಮ್ ಹ್ಮ್
ಆಯ್ತು ತಗೋ ಊಟ ಮಾಡು ನಾನು ಊಟ ಮಾಡ್ಬೇಕು
ಆಯಿತು ಆಯಿತು ಹು